ಗೋರೆಯೊ
ಹೌದ
ಕೆಳಸ್ತಾ ಇದೆಯಾ.
ಹಾ ಅಣ್ಣಾ.
ಹಾ ಭುವನ್ ಕೇಳಸ್ತ ಹೇಳ್ ಭುವನ್.
ಮತ್ತ ಮತ್ತ್ ಕ್ರಿಕೆಟ್ ಎಲ್ಲ ಆಡಕ್ ಹೋಗಿದಿ ಅಣ್ಣಾ.
ಏ ಇಲ್ಲ ಸಾಯಂಕಾಲ.
ಹಾ ಹಾ
ಸಾಯಂಕಾಲ ಹೋಬೆಕ್ ಸಾಯಂಕಾಲ.
ಫಂಕ್ಷನ್ ನಾಡ್ದೆ ಅದ ಅಲಾ ಅಣ್ಣಾ.
ಹ್ಮ..
ಹ್ಮ್ ಹ್ಮ್ ಚಲ ಎಂತ ಇದಿದ್ದೆಗಿದೆ..
ಹೆಂಗ್ಲಿ ಅನ್ಸ ಇನ್ನು ನೋಡ್ಬೇಕುಂಗ..
ಅಮೌಂಟ್ ನ ಕಲೆಕ್ಟ್ ಮಾಡಿದ್ದಣ ಯಾರು..
ಹೆಂಗೇನ್ ಯಾರು ಏನ್ ಕೇಳಾರ ಯಾರ ಏನ್..
ಹಾ ವಾಡಾನ ಒಂದಿಷ್ಟ ಆಗ್ತಿರ್ಬೇಕಲ್ಲ ಅಮೌಂಟ್..
ಮಾಡಾಡಣ ಹೆಂಗ್ ಮಾಡುತ್ತಾನೆ ಇಪ್ಪ..
ಹೋದ್ಸಲ ಬಿರಿಯಾನಿ ಮಾಡ್ಸಿದ್ರ ಅಲ್ಲನ..
ಹಾ ಸಾರಿ ಬಿರಿಯಾನಿ ಮರ್ಚಿ..
ಹ್ಮ ಹ..
ಇದು ಸರಿಯನಲ್ಲ..
ಮಾರುತಿ ಅಂದನ ಏ ಇದಾ. ಅ ವಾರ್ಡನ್ ಕೈಲೆರೆ ಮಾಡಸ್ರಿ ಈ ಸಲಾ ಅಡಗಿ ಒಂದ ಹೊತ್ತ
ಹೌದ ಮಾರುತಿ ಹೆಂಗ್ ಮಾಡ್ತರ ಏನೋ ಪಾ. ಹ್ ಮಾಹಿತಿ ಇಲ್ಲ.
ಭಾರತ ಜೂನಿಯ ಸಪರ್ ಸೀನಿಯರ್ ಆರ..
ಹಾ..
ಈ ನೀವೇದ್ರ ಕಷಣ ಸಿನೇರಿ..
ಹ್ಮ್ ನಮ್ಮಡತ್ರ..
ಅವ ರ ಹೋಗರ್ ಅಂದ್ರೆ ನೀವೇ ಸೀನಿಯರ್ ಆಯತ್ರಿ..
ಹಾ ನಾವೇ ಸಮರ್ ಹತೀವಿ ನಿ..
ಹ ಮತ್ ಲಾಸ್ಟ್ ಟೈಮ್ ಪಾರ್ಟಿ ಮಾಡ..
ಪಾರ್ಟಿ ಅಮ್ಮ ಮಾಡ್ಬೋದ ಮಾಡಿದ್ರ ಯಾವತ್ತು ಹೋಗೋದಿನ..
ಹ್ಮ.
ಹೌ.
ಬಿರಿಯಾನಿ ಬಿರಿಯಾನಿ ಎಲ್ಲ ಮಾಡ ಮಾಡ್ತಿರಲ್ಲ ನ ನೀವು ಬಿರಿಯಾನಿ ಅವಾಗವಾಗ..
ಹಾ ಮಾಡತ.
ಬಿರಿಯಾನಿ ಚಿಕನ್ ಮಟನ್..
ಹ್ಮ.
ನಮ ಬಳ ಏನಿಲ್ಲಂದ್ರೆ ಬಳಿ ಚಿಕನ್ ಒಂದ್ ಮಾಡ್ತೀವಿ ನ ಮತ್ತೆ ಅಟಏ..
ಮಟನ್ ನಂಬಲ್ಲಿ ಮಾಡಿಲ್ಲ ಒ..
ಹಾ.
ಶೀಕಾರ ಮಾಡ..
ಹ್ಮ.. ಹ್ಮ ಹ್ಮ್ ಈಗ ರಾತ್ರಿ ಏನಾರ ಊಟ ಮಾಡಂಗತ್ತ ಅಂದ್ರೆ.. ಮಾಡ್ಕೋತೀರ ಏನ ಇಲ್ಲ ಹೊರಗೆ..
ಇಲ್ಲೇ ಮಾಡ್ಕೊತಿ ಎಲ್ಲ ಇರ್ತವೆಲ್ಲಿ..
ಆಶಲ್ದಗಣ..
ಹ್ಮ್ ಎಲ್ಲಾರ ಕೊಡ್ತಾರ ಎಲ್ಲರು ಕೊಡ್ತಾರ ಅಷ್ಟೇ ನಾವವು ಚಿಕನ್ ಆಟೆ ತರದ...
ಹ್ಮ್ ನಾವು ಅವಾಗದು.. ಮೊದಲ್ ಡೈಲಿ ಮಾಡ್ತಿದ್ವಣ್ಣ ನಂಬಲ್ಲಿ ಹಿಂಗ ಗ್ಯಾಸ್ ಕೊಡ್ತಾರಣ್ಣ..
ಹಾ..
ಇಲ್ಲೇ ಕಿಚನ್ದಾಗ ಮಾಡ್ಬೋದಾನ ಅಡಗೆ..
ನಾವನ್ ಮಾಡ್ತೇವಿ ನಾವ್ ಒಂದೊಂದ್ಸರಿ ಹೊರಗ ಮಾಡ್ತೀವಿ ಜಾಸ್ತಿ ಅಂದ್ರೆ ಹೊರಗ್ ಮಾಡೀವಿ..
ಹ್ಮ್ ಹ್ಮ್.. ನ ಬರ ಹುಡುಗರ ಹೊರ ಹೊಲಿಗಲ್ಲಿ ಆತದ ಅಂತ ಇಲ್ಲೇ ಮಾಡದ ಅಸ್ಟೆಲ್..
ನಾನು ಅವಾಗ ಡೈಲಿ ಮಾಡ್ತಿದ್ವಿ ಇವಾಗ ಬಿಟ್ಬಿಟ್ಟ ಎಲ್ಲ ಹೋಗತಿರ್.. ಸೀನಿಯರ್ ಸ ಎಲ್ಲ ವೇರ..
ಹ್ಮ್ ಹ್ಮ್..
ಎಲ್ಲಾರೂ ಹೇರ ನಮಗೂ ಏನಲ್ಲುಪ ನಾವ ಇದ್ವಿ
ಹ್ಮ್
ಮತ್ತೆ ಏನ್ ಸಮಾಚಾರಪ್ಪಾ,,
ನ ಇಲ್ಲಣ ನನ್ ಎಂದ
ನಮ್ದೇ ಏನಿಲ್ಲ ನೋಡು, -
ಕ್ಲಾಸಿ ಪೂರ್ತಾನ ದೀರ ಡೈಲಿ
ಹಾ,
ಡೇಲಿ ಕ್ಲಾಸ್,
ಹೌದಾ,,
ಡೆಲಿ ಕ್ಲಾಸಿಗೆ ಹತನಾ..
ಲಿ ಗ್ಲಾಸ್ಗೆ ಹೋಗರ್ಲ ಗ್ಲಾಸ್ ತಗೋ ಅ ಹೋದರ್..
ಹ್ಮ್,
ದೇವು ಅಣ್ಣ ಪೋನ ಅಚಕತನ ಅಚಿದ್ನೇನ ನಿನಗೆ.
ಹಾ, ಅಣ್ಣಹಚ್ಚಿದನೆ.
ಅಸ್ತಿ ತಡೆ ಅವನುಇಲ್ಲ ಆಮೇಲೆ ಹಸ್ತಿನಂತೇಹೇಳ,
ಹಾ, ಅಣ್ಣಾ,
ಆಮೇಲೆ ಅಂತಂತೇಳಿನಿ ಮತ್ತ ನಾವಂತ ಕ್ಲಾಸಿಗೆ ಹೋಗಲ್ಲ. ಡೈಲಿ ಕ್ಲಾಸ್ ತಗಲ್ಲ ಫಸ್ಟ್ ಮರಾಗ ಓದ್ತಿದ್ವಿ ಫಸ್ಟ್ ಸೇಮ ಸೆಕಂಡ್ ಸೇಮ್
ನಡಿತಲ್ಲಣ್ಣ ಕಾಲೇಜ್ ಹೋಗಿಲ್ಲ ಅಂದ್ರುನುನಮ್ ಬಲ್ಲಿ.
ನಡಿತದ ಅಂದ್ರೆ ಬೈತರ, -
ಹ್ಮ್, ಹ್ಮ್ ಟೀಚರ್ ಸರಾಗಿ ಆರಣ.
ಹಾ,
ಹ್ಮ್,
ಷ್ಟ ಸಿಲ್ಲ
ಹ್ಮ್,
ಬೈತಾರ, ನಿಂಬಲ್ಲಿ
ಫೈನ್ ಅಣ್ಣ ಡೈರೇಕ್ಟ ಬೈಸ್ಕೋಬೇಕ್ ಮತ್‌ ಫೈನ್ ಬಿ ಕಟ್ಬೇಕ.
ಹ ಹಿಂಗೈ್ತೆ ನಿಮ್ಮ ಹತ್ರ, ನಂಬಲ್ಲಂಗತ್ರ
ಈಸಲ ಐದನೂರು, ಐದನೂರು ಫೈನ್ ಕಟ್ಟಿ ಬಂದಿನ ಈ ಸಲ.
ಹೌದಾ,
ಹ್ಮ್,
ಹ್ಮ ಹೌದ
ಎರಡ್ ಸಾವಿರ ಹೇಳಿದ್ರ ಐದನೂರದಕ ಮಾಡಿವಣ್ಣ.
ಹೌದಾ,
ಹ್ಮ್
ಈಗ ಎನ್ ಅಸ್ಟಿಲ್ಲಾ,
ಹ
ನಂಬಲ್ಲೇ ನಾ ಅಂಗಿಲ್ಲ ನಾವ್,
ನಾವು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಓಡತಿದ್ವಿ ಆಮೇಲೆ ಯಾರು ಬರ್ತಾ ಇರ್ಲಿಲ್ಲ ಹುಡುಗರು. -
ಹ್ಮ್, ಹ್ಮ್, ಹ್ಮ್
ಜನ ಇರ್ತಾ ಇದ್ದಿಲ್ಲ ಅದಕ್ಕೆ ಸುಮ್ಮ ಏನ್ ಮಾಡಮ್ ಅಂತ ಹೋಗ
ಸ್ಟೆಂತ್ ಎಷ್ಟದಾವೇನ.
ಸ್ರ್ಟೆಂತ್ ಎಕ್ಸಾಮ್ ಬರೋ ನೋಡಿದ್ರ ಜ ಕೆ ಮ ನ ನೂರ ಎ
ಡೇಲಿ ಕ್ಲಾಸಸ್ಗೆ ಯಾರು ಬರಲ್ಲ.
ಡೈಲಿ ಕ್ಲಾಸಸ್ ಕ ಇಪ್ಪತ್ತು ಇಲಲ್ಲ ಹದಿನೈದು ಮಂದ ಬರ್ತಾರೆ.
ಹುಡುಗಿಯ ಜಾಸ್ತಿ ಮಂದಿ ಅದರ ಹುಡುಗ ಜಾಸ್ತಿ ಮಂದಿ ಅದರ.
ಹುಡುಗುರು ಜಾಸ್ತಿ ಅದಾರೆ ಹುಡುಗಿಯ ಹುಡುಗಿಯರತ್ರ ದಿನ ಫೋನ್ ಅಚ್ಚ ನ.
ಹ್ಮ್ ಹ್ಮ
ಬಿಗರ ಎಲ್ಲಪ್ಪಾ.
ಹುಡುಗಿರ ಹಂಗಲ್ಲ ಅಪ್ಪಂಡೌನ್ ಕಾಲೇಜ್ ಬರ್ಲಕ್ಕ.
ಹಾ ಹಬರು ಪತ ಒಬ್ಬರು ಬರ್ಲೋಣ ಜಾಸ್ತಿ ಮದುವೆಯದು ಮದುವೆಯದು ಇರ್ತ.
ಹ್ಮ್ ಇಲ್ಲ ನಡ್ಕೋತ್ ವರ್ವಾಗಲ್ಲಣ್ಣ ಅಲ್ಲಿಂದ ಆಚಿ.
ಹ್ಮ ಬರ್ತವೆ
ಹ್ಮ್ ಹ್ಮ
ಒಬ್ಬವ್ರು ನಡ್ಕೊಂಡ್ ಬರ್ತಾರ ಅಲ್ಲಿಲ್ಲಿ ಅಂತೆ-
ಹ್ಮ್, ಹ್ಮ್ ಅದು ಹಾಸ್ಟೆಲ್ ಅದ ನಿಮ್ ಹಾಸ್ಟೆಲ್ ಬಾಜ ಅದ ಡಿಗ್ರಿ ಕಾಲೇಜ್ ಅಷ್ಟೇ.
ಎಲ್ಲಿ.
ಈ ಕಲ್ಸ ಹಸ್ಟೆಲ್ಲ್ಲಲ್ಲ ನ ನಿಮ್ಮ ಮ ಹಸ್ಟಲ್ ಇ ಬಾಜು.
ಅದು ಪೀಸಿನ ಅದು.
ಈಸದ ನದು.
ಪಿಯುಸಿ ಪಿಯುಸಿ.
ಹ ಪಿಯುಸಿ ಡಿಗ್ರಿ ಕಲ್ಸ ಹಾಸ್ಟೆಲ್ ಯಲ್ಲಿ ಇಲೆವನ.
ಹಾ ಅದ ನಮ್ಮ ಆಸ್ಲಿಂದಾನೇ ಆಯ್ತಿ.
ಪಿಯುಸಿ ಡಗ್ರಿ ಎಡೋ ಸೇಮ.
ಹಾ ಎರಡು ಶೇಮ ಆದ್ರೆ. ಎರಡು ಒಂದದ್ರಗೆ. ಎರಡು ಒಂದದ್ರಗದವ. ಹಾ.
ನಿಂಬಲ್ಲಿ ಇಂಜಿನಿಯರಿಂಗ್ ಡಿಗ್ರಿ. ಪಿಯುಸಿ ಮೂರು ಮಿಕ್ಸ್ ಅದವನ.
ಎಲ್ಲ ಡಿಗ್ರಿ ಅಷ್ಟೇ ಡಿಗ್ರಿ ಡಿಪ್ಲೊಮಾ.
ಡಿಗ್ರಿ ಡಿಪ್ಲೊಮಾ.
ಹಾ ಮಿಕ್ಸ್ ಅದವ. ಇಂಜಿನಿಯರಿ ಇಂಜಿನಿಯರ್ ಒಂದು ನಾಕೈದು.
ಹ್ಮ್ ಹ್ಮ್ ಹ್ಮ್
ತುಳಸಿ ಕಡೆಗ ಬದಲಾಗಯ ತುಳಸಿ.
ಹಾ ಹಾ
ಹ್ಮ್ ಡಿಗ್ರಿ ಜಾಸ್ತಿ ಅಂದ್ರೆ.
ಈಗಿ ಡಿ ಕಮಂಡ್ ಮ ಬರಂಗಿತ್ತು ಅಂದ್ರೆ ಅಮೌಂಟ್ ತೋತ್ರ ಏನಾದರೂ. ರಿಕಮಂಡ್ ಮೇ ಬರದಿತ್ತಂದ್ರೆ.
ರೆಕಮೆಂಡ್ ಮ್ಯಾಗ ಬರ್ಬೋದು ಅಷ್ಟ ಅಮೌಂಟ್ ತಂಬ ತೋಲ್.
ರಿಕಮೆಂಡ್ ಇರ್ಲಿಲ್ಲ ಏನ ಇರಲಿಲ್ಲ ಸ್ಮ್ಮಿಂಗ್ ಬಂದ್ ಜಾಯಿನ್ ಆಯತನಂದ್ರನ.
ಊಟ ಪಾಠ ಮಾಡ್ಬೋದು ನೋಡಿದ್ರೆ ಮತ್ತೆ. ಏನ್ ಆಗಲ್ಲ ಬಿಡು ಮತ್ತೆ ರೂಮ್ ನ ಮಕ್ಕಳೊಂದು ಆರಾಮ್ ಇರ್ಬೋದು ಜಾಪ ಮಾಡ.
ಹ್ಮ್ ಹ್ಮ್ ಹ್ಮ್
ರೆಕಮಾಂಡ್ ಮಗೆ ಎಮ ಎಲ್ ಎ.
ವಾಡನಗ ಏನ ಅಮೌಂಟ್ ಗಿಮೌಂಟ್ ಕೊಡ್ಬೇಕೇನ.
ಹ್ಮ ಹ್ಮ್ ಹ್ಮ
ಆಯ್ತಣ್ಣ ಇಷ್ಟ್ ಎರಡ್ ವರ್ಷ ಇರ್ತೀನಿ ಇಷ್ಟ ಅಮೌಂಟ್ ತಗೋಣ ಅಂದ್ರ ಗಪ್ಪ ಆಗಿಬಿಡತದ.
ಹ್ಮ್ ಹ್ಮ್ ಇನ್ ಬ ಲೈಬ್ರರಿದಲ್ಲ.
ಲೈಬ್ರರಿ ಇತ್ತು ಅವಾಗೆಲ್ಲ ಕುರ್ಚಾಗ ಎಲ್ಲಾ ಇತ್ತು ಆಕಡೆ ಸೈಡ್ ಮಾಡ
ಹ್ಮ ಹ್ಮ
ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಪಕ್ಕ ದೊಡ್ಡದ ಇಲ್ಲ ಅದೇ ಲೈಬ್ರರಿ ಅಲ್ಲಿಗೆ ಹೋರಲ್ವ
ಗರ್ಮೆಂಟ್ ಡಿಗ್ರಿ ಕಾಲಜಗಳುಲ್ಲಡ
ಹಾ
ಹಾ ಹಾ ಇಲ್ಲ ಹೊಸ್ತೇಲ್ಲ ಲೈಬ್ರರಿ ಆಗಿದ್ದಲ್ಲೇ ನಾ್ದು
ಹ್ಮ ಹಾಗೇತಾರೆ
ಅದಕ್ಕೇನು ಅಮೌಂಟ್ ಏನು
ಅ
ಅ ಹಂಗ ಸುಮ್ಮಿಂಗ್ ಹೋಗೋದು ಕೊಡ್ತಾರಣ ಏನ ಅಪ್ಲಿಕೇಶನ್ ಒನ್ ಟೈಪ್ ಏನಾರ.
ಹೋಗೋದು ಬುಕ್ ತಗೊಂಡ್ ಹೋದದು ಅಲ್ಲಿನ ಬುಕ್ ಇಟ್ಟಿರ್ತಾರೆ ಅವ್ನ ತಗೋದು.
ಹ್ಮ್ ಹ್ಮ್ ಹಗೆಣ
ಹಾ ಸಿ ಸಿ ಟಿ ಎಲ್ಲಸ ಕುಂದ್ರಕ್ ಚೇರ್ ಎಲ್ಲ ಊಟ
ಹ್ಮ ನೀವ್ ಓದತಿರಾನ ಅವಾಗವಾಗ
ನ ಹಚ್ಚಿ ಬುಟಿ ಬುಟಿ ಹೋಗಲ್ಲ ಎಡಿ ಸಿ ಇತಾರೆ ಜಾಸ್ತಿ
ಹಾ
ಹಾ ಕ
ರಷ್ಟ ಹಗಲ್ಲ ಯಾರ
ಹುಡುಗರು ಅದಕ್ಕೆ ಹೊಂಟಾರ ಲೇಡಿಸಸ್ ಇರ್ತಾರೆ
ಲಡೀಸ್ ಇ ಸರ ಹಡುಗರು ಅಂಟ
ಹ್ಮ್ ಹ್ಮ್ ಅದ ಕಾಲೇಜ್ ಎಲ್ಲಾ ಬಾರಿ ಮೇಡಮ್ ಒಂದ್ ಟೈಪ್ ನೋಡದ್ರ ಎಲ್ಲ ಫುಲ್ಲ್ ಫುಲ್ ಏನ ಅಷ್ಟೊಂದ ಇ ಇಲ್ಲ
ಹಾ
ಎಲ್ಲ ಇಲೆಕ್ ಸ್ಟೇಡಿಯಂ ಹಾಸ್ಟೆಲ್ ಬಾಜು
ಚೆನ್ನಾಗಿದೆ ಅಷ್ಟೇ ಬಾರಿ ನಯಸಿದ
ರೇಸ ಒ ಟೈಪ್ ನೋಡದು ಬಾಳ ಸರಿದ
ಹಾ
ಬೈರತ್ತಲ್ಲಿ ಹೋದ್ರ ಎಲ್ಲಾರ ಇರೋಣ ಒಂದ ಸ್ವಲ್ಪ ಅರ್ಜೆಂಟ್ ಕಾಲ್
ಹಾ ಸರಿ ಸರಿ